ಏನ್ ಮಾಡ್ತಾ
ಹಾ ಮಾಡಿದ್ವಿ ನೀವ್ ಮಾಡಿದ್ರಾ
ಕೇಳಿಸ್ತಾ ಅಲ್ಲ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ.
ಹ ಈಗ ಕೇಳಸ್ತಿದಯಾ
ಹಾ ಕೇಳಿಸ್ತಿದೆ ಏನ್ ಮಾಡ್ತಾ ಇದ್ದೀರಾ
ನಾನು ನಡೆದುಕೊಂಡು ಹೋಗುತ್ತಿದ್ದೇನೆ. ನಡೆದಾಡುತ್ತಿದ್ದ್ ಆ ಆಯ್ತು ನಿಮ್ದ ಆಯ್ತಾ.
ನಮ್ದು ಆಯ್ತು ಮತ್ತೆ ಸಮಾಚಾರ
ಹೇಳಬೇಕು
ಹಾ ನಿಮ್ಮ ದಿನಚರಿಗಳು ಹೇಗಿತ್ತು ಇವತ್ತು
ನನ್ನ ದಿನಾಚರಣೆ ಬೆಳಿಗ್ಗೆ ಬೇಗ ಎದ್ದು ಬೆಳಗ್ಗೆ ಬೇಗ ಎದ್ದಿಲ್ಲಾ
ಹಾ
ಎಂಟು ಮೂವತ್ತಕ್ಕೆ ಎದ್ದೆ
ಹ್ಮು
ಎದ್ದು ಜಳಕ ಮಾಡಿ ಆ ಮತ್ತೆ ಮನೆ ಎಲ್ಲ ಕಸ ಗುಡ್ಸಿ
ಹ್ಮು.
ಸ್ನಾನ ಮಾಡಿ
ಹ್ಮ್.
ದೇವರಿಗೆ ಪೂಜೆ ಮಾಡಿ
ಹ್ಮು
ಅ ನಮ್ಮ ಅಕ್ಕನ ಮಗಳಿಗೆ ಸ್ನಾನ ಮಾಡ್ಸಿ
ಹೌದಾ ಹಾ.
ಹ ಮತ್ತೆ ಅವಳಿಗೆ ಊಟ ನಮ್ಮಮ್ಮ ತಿನ್ಸಿದ್ರು
ಹಾ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ ನಿಮ್ಮ ದಿನಾಚರಿಗಳು.
ಹೌದು ಹೌದು ನಾನು ಬೆಳಗ್ಗೆನೆ
ಹ್ಮ್.
ಮುಂಜಾನೆ ನಮ್ಮ ವಸತಿ ಗೃಹಕ್ಕೆ ಬರಬೇಕು ಅಂದುಕೊಂಡೇ ಆದರೆ ಅದು ಆಗಲಿಲ್ಲ
ಅದು ಸಂಜೆಯವರೆಗೂ
ಹ.
ಬಂದು ಬಿಡ್ತು ಸಮಯ ಹಾಗೆ ಬ ಸಮಯ ಹಾಗೆ ಬಂದು ಬಿಡುತ್ತು
ಈಗ ಊಟ ಮಾಡದ್ರಾ
ಹಾ ಆಯ್ತು.
ನಿಮ್ಮ ಸ್ನೇಹಿತರು ಎಲ್ಲಾರೂ ಚೆನ್ನಾಗಿ ಕ್ಷೇಮವಾಗಿ ಇದ್ದಾರೆ
ಆ ಇದ್ದಾರೆ ಎಲ್ಲಾರೂ ಸಂತೋಷವಾಗಿ ಕ್ಷೇಮವಾಗಿ ಇದ್ದಾರೆ.
ಹ್ಮ್ ನೀವು ಹೇಗಿದ್ದೀರಿ ನಿಮ್ಮ ಜೀವನವು ಹೇಗಿದೆ.
ನಮ್ಮ ಜೀವನವನ್ನು ಕೇಳಲೇಬೇಡಿ.
ಯಾಕೆ ಏನಾಗಿದೆ ಬರ್ಗಟ್ಟ ಹೋಗಯ್ತಾ.
ಹ ಹೌದು. ಹಾಗೇನಿಲ್ಲ ಸುಖಕರವಾಗಿದೆ. ಮುಂದಿನ ಮುಂದಿನ ಜೀವನ ನೆನಪಿಸಿಕೊಂಡರೆ. ಹೇಗಿರುತ್ತೋ.
ಕಣ್ಣಲ್ಲಿ ರಕ್ತ ಕಣ್ಣೀರು ಬರತ್ ತಿದೆಯೇ. ರಕ್ತ ಕಣ್ಣೀರ ಇದು ರಕ್ತ ಕಣ್ಣೀರ ಇದು.
ಹಾ ನೀವು ಒಳ್ಳೆಯ ಸಿಂಗ್ ಒಳ್ಳೆಯ ಹಾಡುಗಾರ್ತಿ ಎನ್ನಿಸುತ್ತದೆ.
ಹೌದಾ ತುಂಬಾ ಸಂತೋಷವಾಗುತ್ತಿದೆ ನಿನ್ ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಆ ಆನಂದ ಭಾಷಬಾ ಬರುತ್ತೀದೆ.
ಧನ್ಯವಾದಗಳು ಅದು ನಿಮ್ಮ ನಿಮ್ಮ.
ನಮ್ಮ ನಮ್ಮ.
ನಿಮ್ಮ ನಿಮ್ಮ ಅದು. ಆಂಗ್ಲ ಭಾಷೆಯಲ್ಲಿ ಬರುತ್ತಿದೆ ಕನ್ನಡ ಭಾಷೆಯಲ್ಲಿ ನಮಗೆ ಹೇಳಲು ಬರುತ್ತಿಲ್ಲ.
ಓಕೆ ಓಕೆ ಸಮಾಧಾನವಾಗಿ ಮಾತನಾಡಿ.
ಹ ನಿಮ್ಮ ಸಿಹಿಯಾದ. ಅಣಕವನ್ನು ಸೇವಿಸಿದ್ದೀರವಿ. ನಿಮ್ಮ ಸಿಹಿಯಾದ ಪಾನಕವನ್ನು ಸೇವಿಸಿದ್ದ ಆಯ್ತಾ.
ಓ ಆಯ್ತು ತುಂಬಾ ಸಿ ಸಿಹಿ ಸಿಹಿ ಆಗಿದೆ.
ಹ್ಮ್ ತುಂಬಾ ಚೆನ್ನಾಗಿದೆಯೇ ಅಂತ ಹೇಳ
ಹಾ ಹೌದು. ಹೀಗೆ ಮಾವಿನ ಮಾವಿನ ಕಾಲದ ಮಾವಿನ ಹಣ್ಣಿನ ರುಚಿ ಸವಿಯಲು. ತುಂಬಾ ತುಂಬಾ ಸುಂದರ.
ಹೌದು ಹೌದು.
ಹಾ.
ಮತ್ತೆ.
ಹೇಳಿ ಕೇಳೋಣ ನಿಮ್ಮ ಪಕ್ಕದ ಮನೆಯ ಆಂಟಿಗಳ ಆ ಅತ್ತೆಯಂದಿರು ಎಲ್ಲಾ ಹೇಗಿದ್ದಾರೆ.
ಹಾ ನಮ್ಮ ಅತ್ತೆಯಂದಿರು ರ ತುಂಬಾ ತುಂಬಾ ತುಂಬಾ ಚೆನ್ನಾಗಿದ್ದಾರೆ.
ಅಯ್ಯೋ ನಮ್ಮ ಗೆಳತಿ ಒಬ್ಬಳು ಇದ್ದಾಳೆ ಅವಳ ಕತೆ ಯಾಕ ಹೇಳಿ. ತೀರಾ ವೇತೆ ವೇತೆ. ನನ್ನ ನನ್ನ ಅರ್ಧ ಜೀವನ ಅವಳೊಂದಿಗೆ ಕಳೆದು ಹೋಗಿತು. ನಾಶನವಾಗಿತ್ತು ನಾಶನ ನಾಶನವಾಗೋಯ್ತು.
ಯಾಕೆ ಅಂತದ್ದು ಏನು ಮಾಡಿದಳು ನಿಮ್ಮ ಗೆಳತಿ.
ಅವಳು ಹಿಂಸೆ ಪ್ರಾಣ ಹಿಂಸೆ ಕೊಡ್
ಹೌದಾ ಆ ಹಿಂಸೆಗಾತಿಯನು ನಮಗೆ ಸ್ವಲ್ಪ ಪ್ಪ ಪರಿಚಯ ಮಾಡಿ ಕೊಡುತ್ತೀರಿ.
ಪಕ್ಕದ. ಕೋಣ ಎಲ್ಲೇ ಇರುತ್ತಾಳೆ
ಹ ಏನು ಮಾಡುತ್ತಾಳೆ ಅವಳು ಅವಳ ಬಗ್ಗೆ ಸ್ವಲ್ಪ ಹೇಳಿ
ಜ
ಏನು ಹಿಂಸೆ ಕುಡುತ್ತಾಳೆ
ಏನ್ ಹಿಂಸೆ ಅಂದ್ರೆ ಹೇಳಲಾಗದ ಹಿಂಸೆ
ಹೌದಾ ಅಂತದ್ದೇನು ಮಾಡ್ತಾಳೆ ನಾನು ಕೇಳಲೇ ಬೇಕಲ್ಲ ಹೇಳಿ ಸ್ವಲ್ಪ
ನ್ನು ಹೇಳಿ ಹೇಳಿ ನನ್ನ ಕಿವಿ ಎರಡು ತೂತು ಇರೋದು ಇ ನಾಲ್ಕು ತತು
ಹೌದಾ ನಿಮ್ಮದ್ದನೇ ಸರಿ ಹೇಳಿ ಬಿಿಡಿ ಆಗ ಅವಳು ಸುಮ್ಮನಾಗು ಬಿಡುತ್ತಾಳೆ
ಏನು ಇನ್ನೊಂದು ಬಾರಿ ಉಚ್ಚರಿಸಿ
ನಿಮ್ಮ ದಿನಚರಿಯನ್ನು ಹೇಳಿಕೊಳ್ಳಿ ಆಗ ಅವಳು ಸುಮ್ಮನಾಗಿ ಬಿಡತಾ
ಅವಳು ನ ಅವಳು ನನ್ ಮಾತಾಡಕ್ಕೆ ಬಿಡಲ್ಲ
ಹ ಹೌದಾ
ಹೌದು ತಳೆ ತಿಂತಾಳೆ ತಿಂತಾಳೆ ತಿಂತಾಳೆ ಸಾಕತ್ತ ತಿಂತಾಳೆ ಅವಳ ದಿನಾಚರಿ ಹೇಳಿ
ನಿಮ್ಮ ತಲೆ ತಿಂದಿದ್ದರೆ ನೀವ ಆಕೆ ಇಷ್ಟು ದಿನ ಉಳಿಯುತ್ತಿದ್ದೀರಿ
ಅವಳು ತಲೆ ಬಾಯಲ್ಲಿಟ್ಟ ಇಟ್ಟಕೊಂಡು ತಿನ್ನಲ್ಲ ಅವಳ ಮಾತಿನಿಂದ ನ
ನಿಮ್ಮಷ್ಟು ನಿಮಗಿಂತ ಜಾಸ್ತಿ
ಅವರ ಅವರ ಗೆಳತಿಯರ ಮನೆ ವಿಚಾರ ಅವರು ತಿನ್ನುವುದರಿಂದ ಮಲಗುವರ ಅವರ ಹ ಹ ಎಲ್ಲಾ ತರದ ವಿಚಾರಗಳನ್ನು ಹೇಳುತ್ತಲೇ ಇುತ್ತಾಳೆ ನನ್ನ ಪರೀಕ್ಷೆಯ ಸಮಯದಲ್ಲಂತೂ ಅರ್ಧ ಸಮಯ ಹಾಳೆ ಮಾಡ್ತಾಳೆ
ನೀವು ಮಾತನಾಡಿದರೆ ತಾನೇ ಅವಳು ಮಾತನಾಡುವುದು
ನನಗೆ ಮಾತ್ ನನ್ಗೆ ಮಾತಾಡಕ್ಕೆ ಅವಶಕಾಶ ಏನೋ ಅವಕಾಶ ಕೊಡಲ್ಲ ಇಂದ ಎಲ್ಲಿ ತಿಿಂದೇನಕ್ಕ ಸಮಾಚಾರ ತಿಿಂದೇನಕ್ಕ
ಹೇಳ್ಬೇಕಸ
ಯಾಕಕ
ಏನಿಲ್ಲಕ್ಕ
ಹ್ಮ್ ಹೆಂಗಿತ್ತಕ್ಕ ಮನೆಗ ಎಲ್ಲಾ
ಮನೆಗೆಲ್ಲ ಚೆನ್ನಾಗಿರ್ತಕ್ಕ ವಾರದ ದಿನಗಳು ತುಂಬಾ ಸುಮ್ಮ ತುಂಬಾ ಸುಂದರವಾಗಿತ್ತು ನಮ್ಮ ಅಕ್ಕನ ಮಗಳ ಜೊತೆ ತ್ತೆ ಆಟ ಆಡಿಕೊಂಡು ಆ ಅವಳನ್ನು ತರ್ಲೆ ಮಾಡ್ಕೊಂಡು ಅವಳು ನನ್ನ ಆಟ ನಾನು ಅವಳನ್ನು ಆಟಾಡ್ಸಿಲ್ಲ ಅವಳೇ ನನ್ನನ್ನು ಆಟ ಆಡಿಸಿದಳು
ಹ್ಮ್ ಹಾಗಾದ್ರೆ ಚೆನ್ನಾಗಿ ಆಡಿಸಿದೀೇಳ ಅಕ್ಕರ ತಂಗಿ
ತಂಗಿ ಎಲ್ಲ ಅಕ್ಕನ ಮಗಳು
ಓ ಅಕ್ಕನ್ ಅಕ್ಕನ್ ಮಗಳು ನೋಡೋ ನೀನ್ ಜೊತೆ ಮಾತಾಡ್ತಾ ಮಾತಾಡ ನನ್ ಭಾಷೆನ ಓದೈತೆವತ್ತಾ
ಮಾತನಾಡಿ ಕನ್ನಡವನ್ನು ಕಲಿತುಕೊಳ್ಳಿ
ಈಯ ನಾವು ಹುಟ್ಟಿರೋದ ಕನ್ನಡ ಬದುಕಿರೋದು ಕನ್ನಡ ಸಾಯೋದು ಕನ್ನಡದಾಗ
ಅವಳಿಗೆ ನನ್ನ ಹುಸಿರಮ್ಮ ಕಾಪಾಡು
ಇಲ್ಲ ಇಲ್ಲ
ಹ ಎಲ್ಲತಲ್ಲಕ್ಕಲತ
ಆ ಯಾವ್ದನೊಂದು ಸುಂದರವಾದ ಗೀತೆಯನ್ನು ಹಾಡಿ ಹೇಳಣ್ಣ
ನೀವು ಯಾವದಾದಾದ್ರು ಬೇಕಂತ ಕೇಳಿ
ಹ್ಮ ಅ ನನಗಾಗಿ ಒಂದು ಸುಂದರವಾದ ಹಾಡನ್ನು
ನಿಮಗೆ ಇಷ್ಟವಾದ ಹಾಡು ಯಾವುದು
ನಿಮಗೆ ಏನನ್ ನಿಮಗೆ ಯಾವ ಸನ್ ನೆನಪಾಗಗ್ತೈತೋ ನನ್ಗೆ ಹೇಳರೀ
ನಿನ್ನಾ ಸ್ನೇಹ ದಿಂದ ಎಲ್ಲ ಚೆಂದ ಚೆಂದ ಹೌದು ನಿಂಗೆ ಧನ್ಯವಾದ
ಆಮೇಲೆ
ತುಂಬ ಹೃದಯದಿಂದ
ಓ ಆಮೇಲೆ
ಮನದಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ ಪ್ರತಿ ಜನ್ಮಕ್ಕೂ ಈಗೆಲ್ಲ ಹೀಗೆ ಇರಲಿ ಹಾ ಅಷ್ಟೇ ಅಷ್ಟೇ ಅಷ್ಟೇ ನಮ್ಮ ಕೈಯಲ್ಲಿ ಆಡಕ್ ನೂ ಸಾಧ್ಯವಾಗ
ಹೇಳಕ್ಕ
ಹಾ ನನಗೊಂದು ಸುಂದರವಾದ ಹಾಡನ್ನು
ನಿನ್ ಕಾಡ್ಬೇರೆ ಆಡ್ಬೇಕಾ ನಿನ್ ಹತ್ರ ಮಾತಾಡ್ತಾ ಇರೋದೇ ಹೆಚ್ಚು ಆಡ್ ಬೇರೆ ಆಡ್ತಾರೆ
ಆಡ್ಬೇಕು ನಾನ್ ಆಡಿದ್ದೀನಂದ್ರೆ ನೀವು ಆಡಬೇಕು
ಹಾಡ್ಬೇಕು ಯಾವ್ ಸಾಂಗ್ ಬೇಕಮ್ಮ
ಯಾವುದಾದರೂ ಓಕೆ ಡನ್ ಸರಿ ಯಾವ್ದಾದರು ಸರಿ ಸರಿ ಆಂಗ್ಲ ಭಾಷೆಯಲ್ಲಿ ಮಾತನಾಡಬೇಡಿ
ಯಾವ್ದಾದ್ರರು ಒಂದ್ ಪದ ಕೊಡು ಆ ಗೀತೆ ಆಡ್ತವಿ
ಸಂಗೀತ
ಸಂಗೀತ
ಹೌದು
ಸಂಗೀತ ಸರಿ ಒಂದು ಪದ ಕೊಡೆ
ಸೋನು
ಹ್ಮ್ ತಲ್ ಕಾಯಿ
ಹ ಹಾಡು
ಚಾರ್ ಚಾರ ಯು ಯಾವ್ ಸಾಂಗ್ ಯಾವ ಗೀತೆ ಆಡೋದು ಗಜಮುಖನಿ ಗಂಡ ನಿನಗೆ ಬಂದನೆ ನಂಬಿದವರ ಪಾಲಿಗೆ
ದೇವರ ಭಕ್ತಿ ಜಾಸ್ತಿ ಇರಬೇಕು ಅನ್ನಿಸುತ್ತಿದೆ ನಿಮಗೆ. ಹಾ.
ದೇವರು ಹೊರವನ್ನು ಕೊಟ್ರೆ ನಾನ್ ನಿನ್ನೆ ಕೇಳುವೆ ಒ ಜಲುವೆ. ಚೆಲುವೇ ಒಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತಿಯಾ. ಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನ್ಸು ಹೃದಯ. ಕೊಡ್ತಿಯಾ ಟು ಡು ಡು ಡು ಡ್ ಡ್ ಡ್.
ನಾಲಾ ಲ ಲ ಲಲ್ಲಲ್ಲ ಅನ್ಬೇಕು.
ಲಾಲ ಲಾಲಲ್ಲಾ ತಿನ್ಬಿಟ್ ಮಲ್ಕಹೋಗು. ಮಾಡಕ್ ಕೆಲ್ಸ್ ಇಲ್ಲ ಕ್ಯಾಮ್ ಇಲ್ಲ ಫೋನ್ ಇಡ್ಕೊಂಡ್ ಕುಂನ್ಕೋತವೇ.
ಶುಭರಾತ್ರಿ.